ಹೇಳ್ರಿ ಸಾಬು ಏನ್ ನಡ್ದಪ್ಪಾ.
ಏನಲ್ ನೋಡ್ಪಾ ಸುಮ್ ಕುಂತಿದ್ವಿ.
ಎನ್ ಸೌಕಾರ ಬಂದ ಬಡವ್ರನ ನೆನ್ಸ್ ಬಿಟ್ರಿ ತಂಪತ್ನ್ಯಾಗ.
ಹ
ಹ್ಮ ಹಲೋ,
ಕೆಳಕತ್ದ ಇಲ್ಲಾ.
ಮಾತಾಡ್ರೊ ಕೇಳ್ತದಿಲ್ಲ.
ಹಾ, ಇವಾಗ ಕೇಳಕತ್ತದ.
ಅಣ ಏನಡದಾ
ಏನ್ ಇಲ್ ನೋಡು ಸುಮ್ ಬಂದು ಊರ ಕುಂತೇವೆ.
ಹೌದ, ಯಾವಾಗ ಹೋಗಿ ಊರಿಗಿ.
ನಿನ್ನೆ ಬಂದೇನೆ
ಹೌದಾ, ಊಟ- ಗಿಟ ಹ ಹೋಗ್ಕ್ಬೇಕ ನಾಳಿಗ್ ಊರಿಗಿ. ಸ್ಲಗ ನೀ
ಹೌದಾ,
ಹ್ಮ, ಊಟಗಿಟ ಹಾಗದಲ್ಲಾ.
ಪ ನಿಂದು
ಹ ನಂದನ ಆ್ಯ ಮತ್ತೆ ಆಸ್ಲ ಅಂದ್ರೆ ಮತ್ತೆ ಮ ಗೊತ್ತಲ್ಲ ಏಳುವರಿಗ ಊಟ
ಊಟ ಮಾಡಿ ಕುಂದರಿಸ ಸುಡತಾರೆಗಡೆ
ಹ ಅವ್ರ್ರಿಗೆ ಹೋಗ್ಲೇಬೇಕು ನಾವು ಹ ಹೆಂಗಡಪ್ಪ ಮೂರ ಮತ್ತರಿ ಮತ್ರಂ ಸನಿ ಬಂದ
ಏನ್ನ ನಮ್ಮ ಪರಾಗ ಇನ್ನೊಂದು ನಾಲ್ಕೈದ ದಿನ ಬುಟ್ಟ ಸ್ಟಾರ್ಟ್ ಮಾಡ್ತಾರಪ್ಪ ಎಲ್ಲಾ ಅಲ್ಲೇ ಅದ ಆಡದೆ
ಹೌದಾ ನಮ್ಮ್ರ ಬಕ್ರೀ ಸಾರ್ತಾರಲ್ಲ್ಲ ಬಕ್ರೀ ಅವತ್ ಬಕ್ರದ್ದ ಅವ ಸ್ಟಾರ್ಟ್ ಮುಗಿತ್ಮ್ಮ ಮೂರ ಇಪ್ಪತ್ತುಂತನ ಕುಣವ ಕುಣವ
ಹ ಹೌದು ಬಾಳ್ ಊರಾಗ ನೋಡಿನಿ ಎಲ್ಲರರು ಜಲ್ಲಿ ಬಕ್ರೀ ದ ಹಬ್ಬಕ್ಕೆ ಸ್ಟಾರ್ಟ್ ಮಾಡ್ತಾರ ನಮ್ಮ ಊರಾಗ ಮಾತ್ರ ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ
ಹಿ್ ಆರಕ್ಷಣೆ ಮಾಡ್ತಾರ ದೇವರು ಯಾವಾಗ ಗುದ್ಲಿ ಯಾವಪ್ಪ ಅಮ್ಯ ಮೂರ್ ದಿನಕ್ಕೆ ಗುದ್ಲಿ ಹ ಆಗ್ತಾರ ಅಂತ
ಇಲ್ಲ ನಮ್ಮ ಊರಾಗ ಜನನು ಕಡಿಮೆ ಐತಿ ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗ್ಬಿಟ್ಟದ ಜನ
ಹ್ಮ್ ಹ್ಮ್ ಹಂಗಾಗಿ ಸೀದಾಗ ಗುದ್ಲಿ ಹಾಕ್ತಾ ಕಲ್ತಿರಾನ
ಹ್ಮ್ ಅವಾಗ ಕಲ್ತ್ ಅವಾಗ ಹಲೆಯದು ಆಡಕ್ ಸ್ಟಾರ್ಟ್ ಮಾಡ್ತಾರ
ಹ್ಮ್ ಹ್ಮ್ ಚಂಗದ ಮೂರ್ ಮೂರ ಏನೇನುಷ ಷತೆ
ನಮ್ಮೂರಾಗ ಮೊಹರಂ ಸಣ್ಣ ಸಣ್ಣ ಹುಡ್ಗರಗ ಏನೋ ಮಯ್ಯಾಗ ದವರ್ ಬರ್ತಾರೆ ಬರುತ್ತಂತೆ
ಹ್ಮ್ ಎಷ್ಟ್ ದೇವರಿಗೆ ಕೊಡ್ತಾವ ಏ ಸುಮಿಸ್ತವ
ನಮ್ಮೂಊರಾಗ ಒಂದೇ ಮಸ್ತಿ ಐದ್ ದೇವ ಐದ್ ದೇವ್ರ ಅದಾವ
ಮೂರು
ಊರ್ ದೊಡದೈ ನಿಮ್ದು
ಏ ಎಲ್ಲ ಮತ್ತೆ ನವಾಜ ಊರಾಗನ ಒಂದೇದ ಅಂತ ಸುತ್ತ ಜಾಸ್ತಿವರಾಗ ಒಂದ್ಯಾವ ಅಂತ ಇಲ್ಲ ನಾ ಬಾಳ ಕಡಿಮೆ ಆಾಡ್ ಕೇಳಿದ್ನ ನಮ್ಮವರ ಒಂದ್ಯಾಡ
ಹ್ಮ ಸಣ್ಣ ನಮ್ಮೂರು ನಲ್ವತ್ ಮನಿ ಅದಾವ ಸಣ್ಣದೈತೆ ಊರು
ಹ್ಮ್ ಹಾ
ಹಂಗಾಗಿ ಒಂದೇ ಕೊಡ್ತದ ಸುಮ್ ಸಿಂಪಲ್ ಆಗಿ ಮಾಡ್ತಾರ ನಮ್ಮೂರಾಗ ಅಂತ ಪರಿ ಹೇಳ್ಕೊಡುವಂತದ್ದೇನೆಲ್ಲ
ಅ ಮೊರ ಬಾರ್ದು ಮೊರಮ್ಮ ಸುತ್ತಮುತ್ತಳ್ಳ್ಯಾರ ಬರ್ತಾರ
ಹಾ ಹೌದು ನಿಮ್ಮ್ ಮೂರ್ ಬಗ್ಗೆ ಜಾಸ್ತಿ ಹೇಳ್ತಾರೆ
ಹ್ಮ್ ಆದ್ರೆ ಈಗ ಗಗ್ಗಿಗೆ ಏನ್ ತುಳ್ಯಲ್ಲ ಶಸ್ತ್ರ ಹಸ್ರ ಹಾಕಂತಾರ ಶಸ್ತ್ರ ಮಾತ್ರ ಬ ಶಸ್ತ್ರ ಬೆಂಕಿ ನೋಡಕ ಅಯ ರೋಮಾಂ ಚನಾ ಭಕಡಿ ್ ಹಾಕದಂಗರ್ಲಿ ಸಣ್ಣ ಸಣ್ಣರು ಹಂಗ ಹಲೆ ಬುಕ್ಕ್ರ ಅಲಿ ಬಿಡ ಹಡ್ತಲ್ಲ ಅಂತರ ಹಾಕ್ಬಡ್ತ ಎಳದ ದಷ ಕಡೆ ಅದನ್ನ ನೋಡ್ತ ಡಬಣ ಇ ಕಬ್ಬಿಣ ಇಷ್ಟ್ ಮಾರುದ್ದ ಹಗ್ಗ ಇರ್ತ ದಾರ್
ಅವ್ರಗ ಏನ್ ಬೇನ್ ಅದ ಏನಾಗಲ್ಲನ
ಇ ಏನಾಗ ಹೋಗ ಕೊಡಿ ಅವಾಗ ದೇವ್ರ ಪರವಾಗಿಲ್ಲ ಏನ ಅನ್ಸಲ್ಲ ಇವು ಅಲಾ ಬುಕ್ಕರ್ ಅವರು ಸಣ್ಣ ಸಣ್ಣುಡ್ರಾ ಆಕ್ತ ಒಂಬ್ರ ಮೂರ್ ವರ್ಷ ಹುಡುಗ್ರ ಏ ನೋಡಿ ಸ್ಟ್ ಟೈಮ್ ಹೊಡಕ ಕುಂತ ಉು್ರಾಕಗ ಸಮ ಚನ ಮೈಿ ಹಂಗತ್ ಗೊತ್ತಾ ಚೆನ್ನಾಗ ಹೋಗ್ಬಡ ಪ ಐತ್ ಆ ಹುಡ್ರ ಸ್ವಲ್ಪ ನಾದ ಹ್ಮ ಏ ಹುಡುಗರಲ್ಲ ಅದೇ ದೊಡ್ಡ್ದಾಗ ಹೆಂಗ ಗೊತ್ತ ಇ ರಳಲ್ಲ ಆನಿಲ್ಲ
ಪೂರಾ ಮೆರಕಲ್ಲ ಆ್ತದ
ಅದೇರೆ ದೇವ್ರ ಒಂದ ಕಡೆ ನೋಡ ನಾವು ದೇವ್ರಲ್ಲ ನಾ ತಲ್ಬಡಿಗಳ ಇ ದೇವ್ರ ಆದ ಬಿುಡಪ ಅನಸ ಬಿಡುತ್ತೆ
ಹೌದೌದು ಇಂಥವೆೆಲ್ಲಾ ನೋಡದ್ರ ಏನೋ ಅದಾವಂತೆ ಅರ್ಥ
ಹ್ಮ ಇಲ್ಲಾ ಇ ಮುತ್ತೆ ಹಾಕ ಇಲ್ಲಿ ಪರವಾಗಿಲ್ಲ ದವ್ರ ಅಪ ನಡತೇವೆ ಎಲ್ಲ ಬುಕ್ ದೇವ್ರ ಬಳಿ ಕುಣಿತರಪ್ಪ ಏನ್ಸಲ್ಲ ಶಣ್ಹಡ್ರ ಮೂರ್ಷ ಹುಡುದರು
ಅವಕ್ ಚುಚ್ ಚುಚ್ಚಿದ್ರು ಅಳಲ್ಲ ಅಂದ್ರ ಇದೇ ವಿಚಿತ್ರ ಆಯ್ತ
ಹ್ಮ ಅ ದೊಡ್ಡದ ಹ ನಿವ್ ತೋಕಳ್ಕೊಂಬ ಬಿಡ್ತಾನನಾ ಎಪ್ಪು ಹುಡುಗರು ಸುಮ್ರ್ ಹಂಗಗೆ ಇರ್ತವ ಏನ್ಳಲ್ಲ ಏನ ಆಯ್ತು ಹಿಂಗಗೆವ್ದ್ ಶಿವ ಆದದ್ರ ಹೆಂಗಚ್ಚಡ್ತ ಮುಗ ರಕ್ತನ ಏನಲ್ಲ ನಾವು ಬರ ಒಂದುಮೂತಿದು ಸ ಹೊರ್ದ ಹನು
ರಕ್ತನ ಬರ್ಲ
ಇಲ್ಲಂಗಲ್ಲ ಇದುಕೊಂಡ ಮತ್ತೆ ಕ ಕಡ ಬೈಕೊಳ್ಳ ಕಡಪಾ ಮಾಡಕಿ ಮಕ್ಕಲ್ಲದು
ಇಲ್ಲಿ ಕಬಾಳ ಈಕಡೆ ಕಪ್ಪಾಳ ಅಂತ ಈಕಡೆ ಕಪ್ಪಾಳ ತೋದಾರನಾ
ನ ಅದು ಬರ ಏನ್ ಡಬ್ಣದ್ರ ಏನೊಂದ್ಸಲ ಅದ ಕೂಡ ದಾರ್ರ್ ದಾರ
ಅದ ಹಂಗೆ ಹ ಹಿಂಗ ತೊಕೊಂಡಿರ್ತ ಹಂಗೆ ನಕಂದ ಗ ಸಾವಾರ ಮಾಡ್ತರ್ತಾನ ಹಂಗೆ
ಅಪ್ಪುಂತ ಏ ಒಂದ್ ತರ ಹಚಿಪ್ತರ ತೋರ್ ಮಾಡಕ್ ಮಾಡಗ
ಏ ಹಂಗೆಲ್ಲ ಹಂಗೆಲ್ಲ ಮಾಡಲ್ಲ ಮೂರಾಗ ಸುಮ್ಮ್ ಅಷ್ಟೇ ಸಿಂಪಲ್ ಆಗಿ ಅಲಯ ಬಡ್ತ ತ್ತರ
ಹಗೆ ತ ಚಲಾನ
ಅಗ್ಗಿ ತೊಳಿತಾರೆ ನಮ್ಮವರಾಗ ಕತ್ತಲ್ ರಾತ್ರಿ ಅಂತಾರಲ್ಲ ಅವಾಗ ತುಳಿತರಗಿ
ಇಲ್ಲ ಅಷ್ಟೇ ಶಸ್ತ್ರಾಕಿ ಅಂತಾನ ಮುಗತಿಅಕ್ಕಿ ಹಗಿ ತೊಳಲ್ಲ ಏನ ನಮ್ಮ್ಊರಗೆ ಯಾರು ಹುಲಿಗಂಬಾಳ ಅಂತಪ್ಪಾ ಹಂಗಿದ್ದ ತುಳಿಯಕ್ ಬರ್ಲ್ಲ ಅಂತಂತ
ನಮ್ಮೂರಾಗ ಎರಡ್ ವರ್ಷ ಆಯ್ತು ತುಳಕ ತಗಿ ಅದ್ರ ಮೊದಲು ತೊಳತಿದ್ದಿಲ್ಲ
ಅ ಮೊದ್ಲೆ ಹಂಗ ಏನತ್ತ ಏನ್ ರೋಲ್ಸ್ ಸಂಪ್ರ ಇಲ್ಲ ಇವರು ಬಿಟ್ಟಿದ್ರ
ಇಲ್ಲವು ಯಾವ ಅಗ್ಗ ದೇವರು ಅನ್ನೋದು ಯಾರ್ ಮೈಾಗ ಬಂದಿದ್ದಿಲ್ಲ ಮೊದ್ಲು ಅವರು ಏನೋ ತೀರಿದ್ರ ಆ ಮುತ್ತೆ ಹ ಮುತ್ತೆ ಸತ್ ಆದನಾಗ ಯಾರಿಗ ಬಂದಿದ್ದಿಲ್ಲ ದೇವರದು
ಹಾ ಹಾ
ಹ ಬಾಳ ದಿನ ಗ್ಯಾಪ್ ಆಗಿತ್ತು ಗ್ಯಾಪ್ ಆಗಿದ್ದಾದ್ಮೇ ಮತ್ತತ್ ಈಗೊಂದ ಎರಡು ವರ್ಷ ಆಯ್ತು ಮತ್ತೊಬ್ಮಯ ಬಂದ ಹ
ಹಾ ಹಾ
ಅವಾವಾಗ ನಿಂತ ತೊಳಕ್ ಸ್ಟಾರ್ಟ್ ಮಾಡದು
ಮದ ಮತ್ತೆ ನಿಮ್ ಮಿತ್ರರ ಕಾಲ ಮಿತ್ರ ಅಂತ ಏನಿಲ್ಲ
ಹಾ ಅವಾಗೆಲ್ಲ ತೊಳತಿದ್ರಂತ ಅವಾಗ ಅವಾಗ ಸಿಕ್ಕಾಪಟ್ಟೆ ಕೆಂಡ ಹಿಂಗ ಇಪ್ಪತ್ ಫೀಟ್ ಹಿಂಗ ಹದನಾರು ಫೀಟ್ ಆಗಿ ತುಳಿತಿದ್ರಂತ.
ಅಂತ ಪರಿಹಾ.
ಹ್ಮ್ ಮತ್ತಲ್ ಮೊದಲಗೆ ಈಗ ಬಹಳ ಫರಕ್ ಆಗ್ಯದ. ಊರ್ ಸಣ್ಣದಿದ್ರು ಊರ್ ತುಂಬಾ ಮಂದಿ ಇರ್ತಿತ್ ಅಂತ ಮದಲ
ಹ್ಮ ಹ್ಮ ಈಗ ಎಲ್ಲ ಆಸ ಕಡಿ ಮಾಡ.
ಹ್ಮ ಆಸಕ್ತಿ ಕಡಿಮೆ ಯಾಗಿದೆ ಯಾರು ಆಸಕ್ತಿನ ತೋರ್ಸಲಾಗ್ಯಾರ ಅದರ ಬಗ್ಗೆ.
ಹ ಅದೇ ನಮ್ಮರಗೆ ಈಗ ಮೂರು ವರ್ಷದಿಂದ ಹೆಂಗತ್ತು ಆದ್ರೆ ಈಗ ಹಬ್ಬ ಚೊಲೋತನಲ್ಲ ಆದ್ರೆ ಮಂದಿ ಜಾಸ್ತಿ. ಲ್ಲಾರ ಎಲ್ಲ ಬಿುಡಪ್ಪ ಅಷ್ಟೇನು ಅಂಬತಾರ ಮೊದಲ ಮೂರ್ ವರ್ಷದ ಹಿಂದೆ. ರಾತ್ರಿ ಕತ್ತಲ್ ರಾತ್ರಿ ಅಂದ್ರ ಈಗ ಈಗ ಅರಾಮ ಈಗ ಹತ್ತು ಗಂಟೆಗೆ ಸ್ಟಾಟ್ ಆಗಿ ಬಿಡತ ಹತ್ತು ಗಂಟೆಗೆ ಬಂದ್ ಕೊಡ್ತ. ಎಲ್ಲಾ ಊರ್ ಜನಗಳು ಈಗ ಆರಾಮ್ ಮೂರ್ ಗಂಟೆ ಸಾವರತ್ ಅಂದ್ರೆ ಎರಡ್ ಗಂಟೆಗೆ ಬಂದ ಕುಡಕುಂತರ ಎಷ್ಟ ನೋಡತಪ್ಪ ಅಲ್ಲಿ ನಲ ಎಲ್ಲ ನೋಡತಾರ. ಈಗ ಮಂದಿ ನಂಗೆ ಹ್ಮ್ ಈಗೆಲ್ಲಾ ಹಬ್ಬ ಹರಿ ನಮಗೆ ಆಸಕ್ತಿ. ಕಡಿಮೆ ಆಗಿ ಬಿಟ್ಟದ
ಫೋನ್ ಗಳು ಬಂದ ಎಲ್ಲ ಹುಡುಗರು ಕೆಡಿಸ್ಬಿಟ್ಟವ.
ಹೌದು ಹುಡುಗರ ಮೊದ್ ನಮ ಮೊದಲ ಮಾಡಾಗ ಎಷ್ಟ. ಒ ಜನ ಗೊತ್ತಾ ಏ ದೇವ ಹನು ದೇವ್ರ ನಂಗಿದ್ದು. ಪ ದೇವರ ಹಿಡರನ ಮಾರದವರು ಈಗ ಮಂದಿಗಳಗೆ ಆಸಕ್ತಿ ಕಡಿಮೆ. ಆ ಶಿವ ಶಿವ ದವ್ರ ದವ್ರಗಮ್ಮ ಸವಾರ ನೋಡಮ್ಮ ಬಂದ್ ಮುಗತ ಕಡೆ.
ಹ
ಹ ಬೆಡ ನಾಲೆ ಅಡ ಬೆಡತ್ತಿನ ಆಸಕ್ತಿ ಬಹಳ ಕಡಿಮೆ.
ಹ್ಮ್
ಮತ್ತೆ ಎಲ್ಲಿ ದೇವ ಅ ಮ
ಇಲ್ಲ ಎಲ್ಲಾ ಮಂದಿಯವ್ರು ಇಡ್ತಾರ ನಮ್ಮವರ ನಮ್ಮ ಮಂದ ನಮ್ಮ ಮಂದಿಯವ್ರ ಒಬ್ರು ಇಡ್ತಾರ. ಉಳಿಕಿದ್ದು. ಹಾ ಬರ್ತ ಬರ್ತು. ಹಂಗೇನ್ ಇಲ್ಲ ನಮ್ಮ್ ಉರಾಗ ಎಲ್ಲ ಇರುವ ಮೂರ್ ನಾಕ್ ಮನಿತನ ಅದಾವ. ಹ
ಯ ಆಗಲ್ಲ ದೇವರ ಬರ್ತಾ ಇಲ್ಲ ಹಿಂಗೆ ಸುಮ್ನೆ ಮುತ್ಯಾಲ ಆದಂಗ್ ಆಗಲ್ಲ ಅಂದ್ಯ.
ಅದು ಎಲ್ಲ ನಮ್ಮ ಮಂದಿವೆ ಅದಾವ ದೇವರು. ಸಯದ ಕ ಸಿಮ ಲಾಲ್ ಸಾಬ್,
ಹ ಅದಕ್ ಹಿಂಗ ಇರ್ತಾರಲ್ಲ ಒಂದೊಂದ್ವ್ರ ಸಾವಿರ ಬರ್ಲ ಅಂತ ಸದಕಶಮಂದ ಮೂರರ್ ಸಾವಿರ ಬರ್ಲ್ಲವಾಗ. ಐಷ್ಟ ಮೂವತ್ತೈದ ಹೇಗಾಡ್ತಾರೆ. ಹ್ಮ್ ಅದ್ರಲ್ಲ ಅವರು ಬರ್ತವ ಎಲ್ಲ ಹಂಗೆ ಹತ್ತ ಗಂಟ ಇಕೊಂಡೆ. ಕೇಳದ.
ಹೇಳಕೇಳಿ ಅವ ನಡಿತತಾವ ಬಟ್ ಹಿಂಗೆ ಸುಮ್ ಕುಣಿತಾರ ಕರೆ ಕರೆ ಕುಣಿತಾರ ಅದು ನಾ ಅಷ್ಟ. ಅ ಗಮನಶಿಲ್ಲ.
ಹೇಳಿಕೆ ಕೇಳಲ್ಲನಾ ದೇವ್ರಗಿ.
ಇಲ್ಲ ಹೇಳಿಕೆ ನಡೀತಾವ. ಅದು ಸೈಲ್ ಸೈಲ್ ಕಾಸಿಮನ್ನ ದೇವರು. ಸುಮ್ ಸುಮ್ನೆ ಕುಡಿತಾರೋ ಕರೆ ಕರೆ ಕುಣಿತಾರೋ ಅದು ಗೊತ್ತಿಲ್ಲ ನನಗೆ.
ಹಾ ಹಾ ಉಳಿಕಿದವ್ರ ಹೇಳ್
ಹಾ ಅದು ಹೇಳ್ತಾರೆ ಉಳಕಿದರ ಹೇಳಿಕೆಮಾತ್ರ ನಡತಾವ ಹೇಳಕಿ ಹೇಳಕಿ ದಿನಾನೇ. ಹೇಳಿಕಿ ದಿನಾನೇ ಸಿಕ್ಕಾಪಟ್ಟೆ ಜನ ಬರ್ತರ್ ನಮ್ಮ ಊರಿಗಿ.
ಹ್ಮ್
ಏ ಸಾತ್ವಿ ಸಾತ್ವಿ ಕತ್ತಲ್ ರಾತ್ರಿಗೆ ಬರ್ತಾರ ಜನ
ಹ್ಮ್
ಹಾಗಾಗಿ ಸ್ವಲ್ಪ ಹೇಳಿಕೆ ಅಷ್ಟೇ ಚೊಲೋ ನಡೀತವ ನಮ್ಮ ಊರಾಗ
ಹ್ಮ್ ಅದೇ ಹೇಳ ಕಿಳಿಕ್ ಆತಾವಪ್ಪಾ ಅಂತ ಕೇಳಿದವು ಯಾಕಂದ ದೂರ ಹೇಳಿಕೆ ಹೇಳಲ್ಲ ಅಂದ್ರ
ಹ್ಮ್ ನಮ್ಮ ಉರಾಗ ಮಾತ್ರ ಹೇಳಿಕಿ ಹೇಳಕಿ ಕೇಳಕ್ ಮಾತ್ರ ಬರ್ತಾರ ನಮ್ಮೂರಿಗೆ
ಹ್ಮ್ ಹ್ಮ್ ಹೇಳಿದ್ ಕೇಳಿದ್ ಯವ್ವ.
ಹಾ ಆಗ್ಯಾವ ಆಗ್ಯಾವ ಬಾಳ ಮಂದಿಗ ಆಗ್ಯವ. ಎಲ್ಲಾ ಆಸೆಗಳ ಇಡೇರ್ಬಿಟ್ಟವ ಅವ್ರೆಲ್ಲ.
ಹ್ ನಮ್ಮೂರಾಗ ಈ ಸೈದ ಕೇಸಿ ಮುಂದ್ ಕೇಳ್ತವಲ್ಲ ಹಂಗೆ ಕೇಳ್ ದೇವ್ರ ಬರ್ಲ ಅಂತ ಹೇಳ್ತೀವಿ ಆದ್ರ ಅವ್ರ ಹೇಳದ್ರ ಖರೆ ಆತವ್ ನೋಡ್ರಿ ಮಾತ್ ಇವ್ ಹ್ಮ್.
ಹೌಂದು ಅದೇ ಹೆಂಗ ಅದೇ ಅರ್ಥ ಆಗಲ್ಲ ಹೆಂಗ ಖರೆ ಆಗ್ ತಾವೋ ಹೆಂಗ ಇಲ್ಲೋ ಒಂದು ಅರ್ಥನೆ ಆಗಲ್ ಅವು.
ಹ್ ಈಷ್ಟ ದೇವ್ರ ಒಮ್ರೆ ಕೇಳ್ತಾರಾ. ಏನ್ ಕೇಳಿದ್ರ ಯ ಮೂರ್ ಮಂದಿನ ಅವೃದಬಿ ಕೇಳಿದ್ವಲ್ಲ ಎಲ್ಲಾಟ ಆಗಿಬಿಡ್ತವವು ಹೆಂಗಂತ ಗೊತ್ತಾಗಲ್ಲ ಅವು ಅವ್ ಏ ಸುಮ್ಮ್ ಹೇಳಂಗ ಹೇಳ್ತಾರೋ ಇಲ್ಲ ಅದ್ ಹೆ ಹೆಂಗ ಕಾಣ್ತದ ಗೊತ್ತಿಲ್ಲವು.
ಅವ್ರತ್ರ ಏನೋ ಒಂದ ಶಕ್ತಿಗಳ ಅಡಗಿರ್ತಾವ.
ಹ್ಮ್ ದೇವ್ರ ಬಲ್ಲಿ ಇರ್ತವ ಈ ಮನುಷ್ಯರ ಬಲ್ ಎನಕ್. ಸುಮ್ ಹೇಳ್ಬಿಡತವ ಅವೇ ಆಗಿ ಬಿಡ್ತಾವ್ ಹ್ಮ್.
ಆಯ್ತತೋಪ್ಪಾ ನಮ್ಮೂರಿಗ ಮೊರಂಗ ಬರಗತ್ತಂತ.
ಐತ್ ಸರಿ ತೋಪಾ ಬರಂಪಾ ಯಾ ಊಟ ಗಿಟ ಮಾಡ್ತೇವಿ ಮನ್ಯಾಗ ಕರ್ರ ಕುತಾರ.
ಸರಿ ಸರಿ
ಊಟ ಗಿಟ ಮಾಡ್ ಸರಿ ಇಡ್ಲ್ಯ.
ಸರಿ ಸರಿ ಸರಿ ಸರಿ ಇಡ.
ಹ್ಮ್
ನಾ ಅಲ್ಲೋ.